ನಮಸ್ತೆ
ಏನ್ ಮಾಡ್ತಾದ್ದೀರಾ ಹಾ.
ಏನ್ ಮಾಡ್ತಿದಿದ್ದಾರೆ ನೀವು.
ಏನುೂ ಇಲ್ಲ ಮೆಹಿಂದಿ ಹಾಕ್ಕೊಂತಿದ್ದೀನಿ.
ಹೌದಾ ಊಟ ಆಯ್ತಾ.
ಹ್ಮ್ ಆಯ್ತು ನಿಮ್ದು.
ಹ್ಮ್ ನಮ್ದುನು ಆಯ್ತು.
ಏನ್ ಮಾಡುದ್ರೀ.
ಹಾ
ಏನು ಮಾಡಿದ್ರಿ. ಏನ್ ಮಾಡಿದ್ರೀ. ಊಟ ಏನ್ ಮಾಡಿ
ಏನಿಲ್ಲ ಊಟನ ಅನ್ನ ಸಾಂಬಾರ್. ಚಪಾತಿ ಕಾಳು ಮತ್ತೆ ಜಾಮುನ್.
ಹ ಹಾ ಹಾ ಜಾಮೂನ್ ಎಷ್ಟು ತಿಂದ್ರೀ.
ಜಾಮುನ ಎರಡೇ ತಿನ್ದೀದ್ದು ಜಾಸ್ತಿ ಇಷ್ಟ ಆಗಲ್ಲ.
ಯಕೇ.
ಹ್ಮ ಅದು. ಅದು ರುಚಿ ನೋಡಬೇಕೆಂದು ಸುಮನೆ ಟೇಸ್ಟ್ ಮಾಡಿದವಿ ಎರಡು.
ಹೌದಾ ಆಮೇಲೆ ಹೆಂಗ ಅನಿಸ್ತು ತಿಂದ್ಮೇಲೆ.
ತಿಂದ ಮೇಲೆ ಏನ್ ಅನಿಸಬೇಕ ಸುಮ್ಮನೆ ಬಿಟ್ಟ್ ಬಿಟ್ಟೆ.
ಹಾ
ತುಂಬಾಗತಪ್ಪ ಅನ್ಕೊಂಡು.
ಹೌದಾ ಹ್ಮ್ ಹ್ಮ್ ಮತ್ತೆ ಕಾಲೇಜ್ಗ್ ಹೋಗಿದ್ರಾ.
ಹಾ ಕಾಲೇಜಿಗ ಹೊಗಿದ್ದೇ ಬೆಂಕಿ. ನಿಮ್ದೇನ್ ಕಾಲೇಜು ಹೊಗಿದ್ದರ ನೀವು.
ನಮಗೆ ಈಗ ಪರೀಕ್ಷೆಗೆ ತಯಾರಿ ನಡೆಸಲು ರಜೆ ಕೊಟ್ಟಿದ್ದಾರೆ.
ಹೌದಾ ಮತ್ತೆ ಪರೀಕ್ಷೆಗೆ ತಯಾರಿ ನಡೆಸೋದು ಬಿಟ್ಟು ಮೆಹಿಂದಿ ಅದು ಹಾಕೊಂಡು ಕುಂತಿದ್ದೀರಾ ಏನು.
ಹಾಗೇ ನಿನಗಿಷ್ಟ ಆಯಿತು ಅದಕ್ಕೆ ಹಾಕ್ಕೊಂಡೆ ಹಾಕ್ಕೊತಿದ್ದೀನಿ.
ಹ ನಿಮ್ಗ ಏನ್ ಇಷ್ಟ ಆದ್ರೇ ಅದೇ ಮಾಡ್ಬಿಡ್ತೀರ.
ಹೌದು
ನೀವ್ ಏನ್ ಮಾಡುದ್ರೀ ಈಗ ಊಟ.
ನಾವು ಅನ್ ಹಾ ಸಾಂಬಾರ್.
ಇಷ್ಟೇ ಮಜ್ಜಿಗೆ
ಹ್ ಏನು ಖಾಯಾಲಿ ಮಾಡದಿಲ್ಲ ನೆಂತ ಮಾಡ್ಕೊಂಡೆ ಏನು ಕರೇನೆ ಮಾಡೋದಿಲ್ಲ
ಹಾ ಗೇನಿಲ್ಲಲ್ಲ ನೀ ನೀ ತುಂಬಾ ಬಿಸಿ ಇರ್ತರಲ್ವಾ ಅದಕ್ಕೆ ನೋಡೋದಿಲ್ಲ
ಅಂದ್ದೇನಿಲ್ಲ ನೀವೇ ಮಾಡೋದಿಲ್ಲ ನೆನೆಸ್ಕೊಳ್ಳೋದೇ ಇಲ್ಲ ನಮ್ಗೆ ನಿಮ್ಗೆ ಹೊಸ ಗೆಳೆಯರು ಗೆಯಾತಿಯರು ಸಿಕ್ತಿರ್ತಾರೆ ಅದಕ್ಕೆ ನಮ್ಮ ಮಂದವರು
ಏ ಹಾಗೇನಿಲ್ಲ ಕಣೋ ನೆನಪಾಗ್ತೀಯಾ ನಾ ನೀ ನಿನಗೂನು ಸಿಕ್ಕಿದಾರಲ್ವ ನೀ ಅವರು ಅವ್ರ ಜ ಅವ್ರ ಜೋಡಿನೂ ಬಿಸಿ ಇರ್ತಿಯ ಅಂತಂದು ಕರೆ ಮಾಡಲ್ಲ
ಅಯ್ಯೋ ಬಿಡಿ ನಾನ್ ನಿಮ್ಗೆ ಹೇಳ್ತ ನೀವು ನಮ್ಗೆ ಹೇಳ್ಬಿಡಿ ಉಲ್ಟಾ ಗೊಟ್ಟಯ್ತಾ
ಹಾ ಹಾ
ಹ್ಮ್ ಏನಿಲ್ಲ ನಮ್ಮ ಅಕ್ಕನ್ ಮದ್ವೆ ಇತ್ತು ಅದಕ್ಕೆ ಕರೆಯೋದಕ್ಕೆ ಕರೆ ಮಾಡಿ
ನೋಡೋಣ ನಿಮ್ ನಿಮ್ ಮನೇಲಿ ಏನಾದ್ರೂ ವಿಷಯ ಇದ್ದಾಗ ಮಾತ್ರ ನಾನ್ ನೆನಪ ಆಗತನಿ ಇಲ್ಲಂದರ ಇಲ್ಲಾ ನಿನಗ ಅಲ್ಲಾ
ಇಲ್ಲ ಹಾಗೇನಿಲ್ಲ ಮಾತಾಡ್ಬೇಕಂತಾನೇ ಮಾಡಿದ್ದು ಹಾಗೂ ಮಾ ಹಚ್ಚಿದ್ದೇನಲ್ವಾ ಹ್ಮ್ ಹರಿಬೇಕಂದು ಹೇಳ್ತಿನಿ ಅಷ್ಟೆ
ಆದ್ರೂ ಯಾವ್ದೋ ಒಂದು ನೆಪ ಹೇಳ್ತಯ ಬಿಡು ಗೊತ್ತೈತಿ
ಅಯ್ಯೋ ನೆಪ ಗಿಪ್ಪ ಏನಿಲ್ಲ ನಿಜ್ವಾಗ್ಲೂ ಮಾತಾಡೋಕೆನೆ ಮಾಡಿದ್ದು ಹೇಗಿದ್ದರೂ ಮಾತಾ.....
ಹೇಗಿದ್ದಾರೆ ಮದುವೆ ಮಗಳು ನಿಮ್ಮಕ್ಕ
ನೀ ಯೈಟೀನ್ಗಿದೆ ಬನ್ನಿ ಮದುವೆ
ಇದೇ ತಿಂಗಳ ಆ
ಹಾ ಇದೆ ತಿಂಗಳೆ
ಇದೇ ತಿಂಗಳಾದ್ರೆ ಬರ್ತೀನಿ ಮುಂದಿನ ತಿಂಗಳಾದ್ರೆ ಬರಲ್ಲ
ಯಾಕೆ
ತಿಂಗಳು ನನಗೆ ಪರೀಕ್ಷೆ ಇದೆ
ಹೌದಾ ಆ ಏನ್ ಏನ್ ಮಾಡ್ತಿದೀರಾ ಪರಿಷೆ ತಯಾರಿ ಏನೇನ್ ನಡೆಸಿದಾರ
ಪರೀಕ್ಷೆ ತಯಾರಿ ಅಂತ ಒಂದ್ ಚೂರುನು ಇನ್ನ ತಯಾರಿ ನಡೆಸೋದೇ ಇಲ್ಲ ಆರಾಮ್ ಎಂಜಾಯ್ ಮಾಡ್ತಿದ್ದೀನಿ
ಹಾಗೇನೆಬ್ಬಾ ಮೆಂದ ಏನಿ ಯಾವಾಗ್ಲೂ ಹಕ್ಕಳಕ್ ಆಗತ್ತಾ
ಹ್ಮ್ ಅಷ್ಟಲ್ಲಿ ಓದೋದ್ ಯಾವಾಗ್ಲೂ ಓದಕ್ಕಗತ್ತ
ಅದು ಮನಸ್ಸ ಮಾಡಿದ್ರೆ ಹೋಗ್ಬೋದು ಇದು ಮನಸ್ಸ ಮಾಡಿದ್ರೆ ಅಕಣಕ್ ಆಗುತ್ತಾ ಇದು ಒಂದೇ
ಹಾಕೋಬಹದು ಹಕೋಬಹುದು ಎಕ್ಸಾಮ್ ಆದ್ಮೇಲೆ. ಪರೀಕ್ಷ ಮುಗ್ದ್ಮೇಲೆ ಹಾಕೋಬಹುದು ತಾನೇ. ಪರೀಕ್ಷೆಗಳು ಪರೀಕ್ಷೆಗಳು ಹೊದ್ಮೇಲೆ ಓದೋಕ ಆಗುತ್ತಾ.
ಹಾಗಂತ ಪರೀಕ್ಷೆಗ ಓದ್ಕೊಳ್ಳಾರ್ದೆ ಇದಕ್ಕೆ ಇದಕ್ಕೆ ಹಕೊಂಡ್. ಕೊಂಡಿದ್ದೀನಿ ಅಂತ ಹಿಂಗೆ ಹೇಳ್ತೀರಾ.
ಹೌದು ನೀವೇನ್ ತಯಾರಿ ನಡೆಸಿಯೇ ಇಲ್ಲ ಅಂತ ಗೊತ್ತಾಯ್ತು ಅದಕ್ಕೆ.
ಹೆಂಗೆ ಗೊತ್ತಾಯ್ತು.
ಹಂಗೆ ಗೊತ್ತಾಯ್ತು ನಿಮ್ಮ ಗೆಳತಿ ಒಬ್ಬರು ಹೇಳಿದ್ದಾರೆ.
ಅಯ್ಯೋ ಈಗ್ ಇನ್ನು ನಾನೇ ಹೇಳಿದೆ ಅದುನ್ನು ನೆನಪಿಲ್ಲ ನಿಂಗೆ.
ಇಲ್ಲ ನೀನ್ ಗೆಳತಿನೇ ಹೇಳಿದು. ನಿಮ್ಮ ಗೆಳತಿಯೂ ಹೇಳಿದ್ದರು. ಹ್ಮ್ ಹ್ಮ್ ಹ್ಮ್
ಹೌದ
ಅಲ್ವಾ.
ಹೌದು ಮತ್ತೆ ನಿಮ್ಮ ಅಕ್ಕ ಮದುವೆಗೆ ಎಲ್ಲಾ ತಗೊಂಡ್ರಾ. ಏನು ಬಟ್ಟೆ.
ಹಾ ತಕೊಬೇಕು ಇನ್ನು.
ಹ್ಮ್
ಅರ್ಧ ಎಲ್ಲ ತಗೊಂಡಿದ್ದಾರೆ ಇನ್ನು ಅರ್ಧ ಇದೆ. ಬಟ್ಟೆ ತಗೋಬೇಕು ಎಲ್ಲಾದರೂ ಚೆನ್ನಾಗಿರೋ ಅಂಗಡಿ ಹೇಳಿ ಹೋಗೋಣ. ತಗೊಳೋಕೆ.
ಗೊತ್ತಿದಾರ ಯಾರಾದ್ರು ಅಂಗಡಿಯವರು.
ಬೆಂಗಳೂರಲ್ಲಿ ಇದೆ.
ಯಾವುದು ಇದೆ.
ಹಾ ಇದೆ ಹಾಗೆ ಒಂದ್ ಅಂಗಡಿ.
ಹೌದಾ ಅಲ್ಲಿ ಚೆನ್ನಾಗಿದಿಯಾ.
ಹ್ಮ್ ಚೆನ್ನಾಗಿದೆ.
ಯ ಯಾರ್ದು ಅಂಗಡಿ.
ಅಂಗಡಿ
ನಿಮ್ ಮಾವ ಅವರದ.
ಹಾ
ಅನ್ಕೊಂಡೆ ನಿಮ್ಮ ಮಾನವರು ಇಂತ ಕೆಲಸನೇ ಮಾಡ್ತಾರೇ.
ಹೌದಾ
ಹ್ಮ್
ಅವಾಗ ಹೇಳಿದಲ್ಲ ಕಣೋ ಬಾಳ ದಿನ ಆಯತ ಹೇಳಿ ನಮ್ಮ ಮಾವಅವರ್ದು ಅಂಗಡಿ ಇದೆ ಅಂತತ ಮರೆತು.
ಅದೇ. ಅದಕ್ಕೆ ನೆನ್ಪತ್ ನೆನ್ಪತ್ ಸಲಗ ಹೇಳಿದ್ದೆ ಈಗ.
ಹ್ಮ ಆದ್ರ ಬಿಡೊ ಏನೋ ಒಂದು ಇವಾಗ. ಅಕ್ಕನ್ ಮದುವೆ ಅಂತ ಹೇಳಿ ನೆಪ ಮಾಡಿ ಕರೆ ಮಾಡಿ.
ಓಕೆ ಬಿಡು. ನಾವೆಲ್ಲಾ ಬಟ್ಟೆ ಇನ್ನನ್ ಬೇಕಾದ್ರೂ ತೊಗೊ ಅಲ್ಲಿಗೆ ಹೋಗ್ತೀವಿ ಮಾವನ್ ಅಂಗ್ಡಿಗೆ. ನೋಡು ಸ್ವಲ್ಪ ಖರ್ಚು ಅದು ಕಡಿಮೆ ಮಾಡ್ಸು ಎಲ್ಲ ಹೋಗ್ತಿೀವಿ ಅಂತ ಹೇಳ್ತಿ ನಿ.
ಹೌದಾ ನಾನು ಯಾವಾಗ ಒಂದ್ ಟೈಮ್ ಹೋಗಿದ್ದೀನಿ ಅಂದಂಗ ಆಯ್ತು.
ಇಲ್ಲ ಇಲ್ಲ ಸ್ವಲ್ಪ ಖರ್ಚು ಅದು ಕಡಿಮೆ ಮಾಡ್ಸುದು ನೋಡಿ. ನಮ್ಮ ಗೆಳೆಯ ಅಂತ ಹೇಳಿ ನೋಡಿ ಹಾಕ್ಸೋ ಒಂದ ಸ್ವಲ್ಪ.
ಹಾ ಮತ್ತೆ ನಿಮ್ಮ್ ಅಕ್ಕ ಮದುವೆಗೆ ಏನ್. ಅಕ್ಕರ್ ಯಾರು ಬರಲ್ವಾ.
ನೀನೇ ಬಂದ್ಬಿಡು ಮತ್ತೆ.
ನನಗ್ ಬರೋದಿಲ್ಲ ನಮ್ಗೆಳಳ್ತಿ ಆಗ್ತಾಳೆ ಕರ್ಕೊಂಡ ಬರಲ್ಲಾ.
ಹ್ಮ್ ಎತ್ ತಕೊಂಡು ಬನ್ನಿ.
ಏತಕೊಂಡ್ ಬರಕ ಅವ್ರೇನ್ ವಸ್ತುನಾ.
ಅಷ್ಟತು ಅಲ್ಲ ಶಕ್ತಿ ಆಗಿಲ್ ಮೇಲೆ ಆಾಕೊಂಡ್ ನಾನು.
ಓ ಆಥರ ನಮ್ಗೆ ಶಕ್ತಿ ಇಲ್ಲ.
ಹ್ಮ- ಶಕ್ತಿಿಯಲ್ಲದಿದ್ರೆ ಏನಾಯ್ತು ಬಿಡಿ ಯುಕ್ತಿ ಅಂತರೂ ಸಖತ್ಾಗಿದೆ. ಶಕ್ತಿಗಿಂತ ಶಕ್ತಿಗಿಂತ.
ಯುಕ್ತಿ.
ಯುಕ್ತಿಮೇಲು.
ಗಾದೆ ಚೆನ್ನಾಗ ಹೇಳ್ತೀರಾ.
ಹೌದು ಆ ಗಾದೆ ಬರ್ದಿದ್ದ ನಾನೇ. ಹಓದ್ ಜನ್ಮದಲ್ಲಿ.
ಒದ್ ಜನ್ಮದಲ್ಲಿನ.
ಹ್ಮ್-
ಹ್ಮ್ ಹ್ಮ್- ಮತ್ತೆ ನಿಮ್ಮ ಮದುವೆಗೆ ನ ನಿಮ್ಮ ಅಕ್ಕನ ಮದುವೆಗೆ ಬಂದ್ರೆ ನನಗ ಏನ್ ಕೊಡಿಸ್ತೀಯಾ.
ನಿಮ್ಗೆ ಬಟ್ಟೆ ಕೊಡಸತ್ತಿನಿ ಬನ್ನಿ. ನಿಮ್ಮ ಮಾವನ ಅಂಗಡಿಗೆ ಹೋಗ್ತಿೀವಲ್ವ ಅಲ್ಲೇ ತೊಗೊಳ್ಳಳ್ಳಿ. ನೀವು ಹಂಗೆ ಬಟ್ಟೆ. ಬಟ್ಟೆ ತಗೊಂಡು ಸ್ವಲ್ಪ ದುಡ್ಡು ಕಮ್ಮಿ ಮಾಡಸರಿ ಸಾಕು.
ಮಾವನ ಅಂಗಡಿ ಯಲ್ಲಿ ತಗೊಂಡು ತಗೊಂಡು ಸಾಕಾಗಿದೆ.
ಹಾಗಾದ್ರೆ ಮತ್ತೆ ನಮ್ಮನ್ನು ಅಲ್ಲಿಗೆ ಹೋಗ ಹೋಗಿ ಅಂತಿರಲ್ಲ ಹೇಗೆ ಮನ್ಸು ಬರುತ್ತತ್ ನಿಮ್ಗೆ.
ಮನ್ಸಲ್ಲ ನಾವ್ ಉಟ್ಕೊಳೋದೆಲ್ಲ ಅಲ್ಲಿದೆ ಅಲ್ವಾ. ಅದಕ್ಕೆ ಇವಾಗ ನೀವು ಇನ್ನುೂ ಫಸ್ಟ್ ಟೈಮ್ಲ್ವಾ ಏನಾಗಲ್ಲ.
ಹೌದೌದು ಬರ್ತಿವಿ ತಗೋ ರಿ ಬಂದಾಗ ಕರೆ ಮಾಡ್ತೀನಾ ಮತ್ತ ನಿ.
ಕರೆ ಮಾಡ್ತೀರಾ ಏನ್ ಮರ್ತ್ ಬಿಡ್ತೀರಾ.
ಇಲ್ಲ ಮಾಡತೀವಿ.
ಮಾಡ್ತೀರಾ ಮತ್ತೆ ಇನ್ನು ಮನಗಿಲ್. ವಾ ಅಲ್ಲಿ ಹಾ.
ಆಯ್ತು ಮಲಗ್ಬೇಕು ಈಗ.
ಸರಿ ನಮ್ಮಮ್ಮ ಕರಿತಾ ಇದೆ ನಾನ್ ಮಾಡ್ತೀನಿ.
ಹಾ ಸರಿ ಧನ್ಯವಾದ.
ಹಾಂ ಓಕೆ ಓಕೆ ಓಕೆ.